ಹಲೋ ಹಾ
ಎಂ ಚೆಸ್ತಾವ್ರಂಡಿ
ಏ ಮುಂದ ಕಾಳಿ ಭೋಜನಂ ಆಗಿಂಡ್ಯಾಹ್ಮ್ ಹ್ಮ್ ಆಯಿಂದಿ
ಮಾದ ಇಪಡೇ ಅಯದಿ ಏ ಏನ್ಪ್ಪ ತಪ್ಪನೀ ಈ ರೋಜು ಮಂಗಳವಾರಾ ಅಮ್ಮವಾರ್ ತಳ್ಳ ಗಡಿಕಲ್ಲನು ದುರ್ಗಮ ತಲ್ಲಿ ಗುಡಿಕಿ ಅ ಇ ಮಿ ಇಂಟ್ಲ ಸರ್ಕಲ್ ಲಪತ್ತ ಸೂಪರ್ ಮಾರ್ಕೆಟ್ಗೆೆಳ್ಳಿ ಕೊಂಂದು ಸರ್ಕಲ್ ತಚ್ಚುಕೊಂಡು ಹ್ಮ ಹ ಮಂಗಳವಾರ ಉಂ ಶುಕ್ರವಾರ ವಸ ಅದೋಕಟ ಪನ ಅಡಿ
ಹೌನೌನ್ ಹ್ಮ್ ಶುಕ್ರಮಾರ ದರತಾ ಸ್
ಹಾ ಅ ತ ಅಲ್ಲ ಪಾಪನ ತಸ್ಕನ ಸರದಾ ಗಲಿಚ್ಚನಿ
ಹ್ಮ ಪಾ ಆ ಆಡೇ ಸರ್
ಹಾ ಹ ಪಪಕ ಹಾಲಿಡೇಸ್ ಅಿ ಸ್ಕೂಲ್ ಜಾಿನ್ ಚಪಚಾರಿ ಪಪಕ ಈ ರೋಜ್ ಎಲ್ಲಾಲ್ಸಂದಿ ಸ್ಕೂಲ್ ಜಾಿನಂಗ್ ಕ ಇ ಸಾರ ರೇಪ ರಮನಾರನ್ನ ವಳ್ಳದಿ
ನೀ ಊಳ್ಳಲ್ಲಿ ಗೆರ್ಬಿಕ್ಷಾರ
ಹ ಅೌನಡಿ
ಹ್ಮ
ಮನ್ನ ಸರಿ ಸರಿ ಡಿ
ಹ್ಮ್ ಬಾಂದಾರದಾದರು
ಹ ಅಂದ್ರೆ ಬಾನ್
ಹ್ಮ್ ಸರಿ ಸರಿ ಹ್ಮ್ ಉ